ಹಲೋ ಕ ಕೇೇಳತ್ರಿ
ಹಾ ಕೇಳಕ್ತತ್ ನೋಡ್ರಿ
ಹಾ ರೀ ಹಾ ಕೇಳಕತ್ರಿ
ಹ್ಮ್ ಹ್ಮ್ ಏನ್ ಅಜ್ಜೈನ್ ಕೊಡಂತಾರ
ಆ
ಆ ಕಡೆಲ್ಲ ಮಜಿದ್ ಪಜಿತ್ ಅದ
ಹಾ ರೀ ಈ ಕಡೆಲ್ಲಾ ಮಜೆ ಅದ ಅದವ ರೀ
ಹ ಇಲ್ಲ ನಮ್ಮ್ ಕಡೆಲ್ಲ ಹ ಕೊಡಂತಲ್ಲ ಅದಕ್ಕೆ ಕೇಳ
ಹೌದ್ರೀ
ಗೊತ್ತಲ್ಲ ಅಜ್ಜಾಂದ್ರ
ಹಾ ರೀ ಗೊತ್ತಾರೀ ಅದ ಮಜೀದ್ ಅವ್ರ ಏನ ಪ್ರೇಯರ್ ಮಾಡ್ತಾರೀ ಅದ
ಹಾ ಹಾ ಹಾ ಹಾ ಅದೇ ಅದೇ ಅದಕ್ಕೆ ಅಜ್ಜ ಅಂತರ್
ಹೌದೌದ್ರೀ
ಹ ನಿಮ್ಮ್ಊರ್ ಕಡೆ ಎಲ್ಲದಾವ ಮಜೀದ್ಗಳು ಮುಸ್ಲಿಮ್ಸ್ ಎಲ್ಲ ಅದಾರ
ಹ ನಮ್ಮೂಊರ್ ಕಡೆ ಮಜೀದ್ ಅದೆ ಎಲ್ಲಾ ಅದವರೀ ಒಂದ್ ಮಜೀದ್ ಅದಾರಿ ಒಂದ್ ಮಕ್ಕ ಅಂತ ಅದಾರಿ ಹಾ ಅಂದ್ರ ಮಕ್ಕ ಮದಿನ ಟೈಪ್ ಅಂತ ರ ಅದು ದೊಡ್ಡ ಗುಡಿ ಅಂತರಿ ಇದು ಸಣ್ಣ ಗುಡಿ ಅಂತ ಇರ್ತಾರ ರೀ
ಓ ಹಂಗ ಅದಕ್ಕೆ ಮಕ್ಕ
ಹಾ ಹಾ ಅದಕ್ಕೆ ಮಕ್ಕ ಮದಿನ ಅಂತಾರೆವರು
ಹ ಹಾ ಹಾ ಹಾ ಹೌದ ಹೌದೌ ಕೇಳಿದ್ದೆ ಮಕ್ಕ ಅಂತ ಕೇಳಿದ್ದ ಇದು ಎಲ್ಲಿಪ್ಪಾ ಅಂತ ಅಂದ್ರೆ ಎಲ್ಲ ಸೌದೆ
ಸೌದಿ ಅರೇಬಿಯ ಸಡೆ ಹಾ ರೀ
ಹ ನಾವು ಹತ್ತನೇ ಕ್ಲಾಸ್ ಎಲ್ಲ ಇದ್ದಾಗ ನಾವೆಲ್ಲ ಮುಸ್ಲಿಮ್ಸ್ ಕೂಡನೆ ಜಾಸ್ತಿ ಇದ್ವಿ
ಹಾ ರೀ
ಹಾ ಅವಾಗೆಲ್ಲ ಅವ್ರ ಜೊತೆ ಕಲ್ತು ನಮಜೆಲ್ಲ ಮಾಡೀಿವಿ ಅಷ್ಟು ಗೊತ್ತಿರ್ಲಿಲ್ಲ ಅವಾಗ ಮಾಡ್ದಾಗ ಮಾಡ್ಬಾರ್ದು ಹಂಗೆಲ್ಲ ಅಂತ ಹೇಳಿದ್ರು ನಮ್ಗ
ಹ್ಮ್ ಹ್ಮ್
ಏ ಅವ್ರದೆಲ್ಲಾ ಅಂದ್ರೆ ಅವ್ರದೆಲ್ಲಾ ಬಾಳ ಆಚರಣೆ ಐತ್ರಿ
ಹೌದೌದ್ರೀ ಭಾಳ ರೆಸ್ಟ್ರಿಕ್ಷನ್ಸ್ ಅವ್ರೀ ಅದ್ರಾಗ
ಹ್ಮ ಅವ್ರ ಬಾಳ ಪಾಲ ಮಾಡ್ತಾರ ಅದ್ರನ್ನ
ಹ್ಮ್ ಹ್ಮ್
ಹ್ಮ ನಮ್ಮಂಗೆಲ್ಲಾ ಅದ ಇದ ಮಾಡಲ್ಲ ಅವರು
ಹೌದ್ರೀ
ಹಾ ಏ ನಮ್ಮ ಕಡೆ ಜನ ಕೆಲವರು ಹಂಗೆ ನಂಬಲ್ಲ ಕೆಲವ್ ನಂಬ್ತಾರ ನಮ್ಮೂರ್ ಕಡೆ ಎಲ್ಲ ಅದಾರ ರೀ ಮುಸ್ಲಿಮ್ಸ್ ಕಡಿಮೆ ಆದಾರ ನಿಮ್ಮ ಊರಕಡೆಎಲ್ಲಾ
ಹ ನಮೂರ್ ಕಡೆ ಅದಾರೀ ಅಷ್ಟೊಂದನ್ ಜಾಸ್ತಿನ ಇಲ್ರಿ ರೀ ಅವ್ರನು
ಹಾ ಹಾ ಹಾ
ಹ ಒಂದ್ ನೂರ್ ಐವತ್ತು ನಲ್ವತ್ತೈಐದು ಪರ್ಸೆಂಟ್ ಹಿಂಗಾರಿ
ಹಾ ಹಾ ನಮ್ಮೂರಾಗ ಒಂದು ಹತ್ತು ಪರ್ಸೆಂಟ್ ಏನ ಅದ್ದಾರೀ ಅಷ್ಟ.
ಹೌದೌದು ನಮ್ಮೂರ ನಡತದ್ರಿ ಆದ್ರ ಹಬ್ಬ ಅದೆ ಎಲ್ಲ ಚೆನ್ನಾಗ್ ಆಚರಣೆ ಮಾಡ್ತಾರೆ ಅವರು ನಮಗೂ ಕರತಾರೀ ನಾವೂ ಹೋಗ್ತಿವ್ರಿ
ಅಂದ್ರೆ ರಂಜನ್ ಕದಕ್ಕೆಲ್ಲ ಕರಿತಾರ್ ಬಿಡರೀ ಹಂಗಾರ
ಹಾ ಕರತಾರೆ ಅವ್ರು ಪಾಪ ಮನೆ ಬಂದ ಭಾಗ್ನದು ಕೊಟ್ಟು ಊಟಕ್ ಬರಂತ ಕರಿತ ಬರ್ಲಿಲ್ಲ ಅಂದ್ರ ಮತ್ತೆ ಮನೆಗ್ ಕೊಟ್ ಕಳಸ್ತಾರೀ ಹಿಂಗ್ರೀ
ಅಂದ್ರರು ನಾವು ಹಿಂದೂಗಳೆಲ್ಲ ಅಂದ್ರೆ ಇದು ದೊಡ್ಡ ಕಂಡ ಅಂತೇಳಿ ಮಾಡ್ತಾರಲ್ಲ.
ಹಾ ಹಾ ಹಾ ಅಲ್ಲ ಅಲ್ರಿ ಆತರ ಏನ ಇಲ್ರಿ
ಹಾ ಹಾ
ಹ್ಮ ಅವ್ರಿಗೆ ಗೊತ್ತಲ್ರಿ ತಿನ್ನದು ತಿನ್ಲಾರ್ದಲ್ಲಾ
ಹೌದೌದೌದು ಅದಕ್ಕೆ ಕೇಳ್ದ, ಅದನ್ನು ಉಣಿಸಸ್ತಾರೆ ಏನಂತ. ನಮ್ಗೆ ಯಾರು ಕೊಡ್ರ್ತಿಲ್ಲಾ ನಮ್ಗೆ ಯಾರು ಕೊಟ್ಟಿಲ್ರಿ ಹಂಗಂತ. ತ್ತ
ಹೌದ್ರೀ
ಅದ್ರ ಬಗ್ಗೆ ಅಷ್ಟ್ ನಮ್ಗ್ ಗೊತ್ತಿಲ್ಲ ಏನೋ ಅವಾಗ ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ಇದ್ದು ಅಲ್ಲ ಅಲ್ಲಿ ಅವ್ರ ಜೊತೆಗೆ ಇದ್ವಿ.
ಹ್ಮ್ ಹ್ಮ್
ನಮ್ಗ್ ಹತ್ತನೇ ಕ್ಲಾಸ್ ಇದ್ದಾಗನ ಯಾರ ತಂದ್ ಕೊಟ್ಟಿಲ್ ಬಿಡ್ರಿ ಅಷ್ಟ.
ಹೌದ ರೀ
ಹ್ಮ
ನಡತಿರಿ ಹಂಗೇನ ಇಲ್ರರಿ ಕೆಲವೊಬ್ರು ಮನೋಭಾವದಿಂದ ಮಾಡಿ ಕರ್ಕೊ ಬಂದ್ ಉಣಸ್ತಾರ ಅಂದಾಗ ಕರ್ದಾರ ಅಂದ್ಮೇಲ ಹೋಗದೊಂದ ಕ ಧರ್ಮ ಅಲ್ರೀ
ಹಾ ಅದ ಕರೆ
ಹಾರೀ ಹಾ ರಿ ಹಂಗೈಗೆ ಹೋದಂಗ್ರೀ ಅದ್ರಾಗ ಫ್ರೆಂಡ್ಸ್ ಬೇರೆ ಅ ಹೋಗ್ಲೇಬೇಕಾಗತ್ತ.
ಹಾ ಹಾ ಹ ನಮ್ಮೂಊರ್ ಕಡೆ ಮಜೀದ್ ಪಜೀದ್ ಇಂತವೇಏನ್ ಇಲ್ ನೋಡ್ರಿ ಹಾ
ಅಂದ್ರೆ ಪ್ರೇಯರ್ ಮಾಡದು ಅದೆಲ್ಲ ಹೆಂಗೆ ಅಂತ ಅಲ್ಲಿ.
ಅಂದ್ರೆ ಒಂದ್ ಹತ್ತು ಪರ್ಸೆಂಟ್ ಅದ್ರಲ್ಲ ಬೇರೆ ಊರಿಗೆಲ್ಲ ಹೋಗ್ತಾರ ಈ ಹಬ್ಬದ ಇದ್ದಾಗ ಮಾತ್ರ ಬೇರೆ ಊರಿಗೆಲ್ಲ ಹೋಗ್ತಾರ ಕೆಲವರು ಮನೆಗೆ ಮಾಡ್ತಾರ ಅಂತ ಅನ್ಕೊತೀನಿಪ್ಪ.
ಹ್ಮ್ ಹ್ಮ್
ಹ್ಮ್ ಅಲ್ಲೇ ಮನೆಗೆ ಮಾಡ್ಕೋಬೋದು ನಿಮ್ ಕಡಲ್ಲ ಈ ಮೂರಮ್ಮ ಎಲ್ಲ ಮಾಡಲ್ಲ
ಹ ನಮ್ ಕಡೆ ಮೊರಮ್ಮ ಎಲ್ಲ ಮಾಡ್ತಾರೀ ಹಂಗೇನಲ್ರರಿ
ಹಾ ಹಾ ಹಾ
ಅಂದ್ರೆ ಅಷ್ಟೊಂದು ಸದ್ದಗಲ್ರಿರಿ ನಮ್ ಕಡೆ ಮೂರ ಮಾಡಿದ್ರ ಹ ಹಾ ಅಷ್ಟೊಂದ್ ಜನದ ಸ್ವಲ್ಪ ಸಿಟಿ ಆಗತ್ತಲ್ರಿ ಅಷ್ಟೊ್ ಗ್ರ್ಯಾಂಡ್ ಆಗ ಇ ಕೊಡಲ್ರರಿ ಪರ್ಮಿಷನ್ ಮತ್ತೆ ಪೊಲೀಸ್ ಪರ್ಮಿಷನ್ ಪ್ರೊಟೆಕ್ಷನ್ ಅಂತ ತಂತರಕಿಗೆ
ಹಾ ಏನು ಓಣೆ ಣಗೆಲ್ಲ ಕುಂದರ್ತವನ ಇಲ್ಲಾ ಇಡೀ ನಿಮ ಊರಿಗೆ ಒಂದೇವ್ರ
ಊರಿಗೆ ಒಂದೇವ್ರು ಕೊೂಡತ್ತರಿ ಅಷ್ಟಾರೆ
ಹಾ ಹಾ ಹಾ ನಮ್ಮೂರ್ ಕಡೆಲ್ಲ ಸ್ವಲ್ಪ ಅದ್ದುರಯಾಗ ಮಾಡ್ತೀವಿ ನಾವೆಲ್ಲಾ ಹ ಎಲ್ಲ ಹಿಂದನ್ನೇ ಜಾಸ್ತಿ ಅಲ್ಲ ಹಂಗಾಗಿ ಹಬ್ಬ ಅದೊಂದೇ ದೊಡ್ಡ ಹಬ್ಬ ಅಂತ ಮಾಡ್ಬಿಡ್ತೀವಿ ನಾವು
ಹಾ ಹಾ
ಹ ಅವರೆಲ್ಲಾ ಮುಲ್ಲಗಳು ಸ್ವಲ್ಪ ಜನ ಇರ್ತಾರಲ್ಲಾ
ಹೌದದ್ರೀ
ಹ ಅಥ ಮುಲ್ಲಗಳನ್ನ ಅವ್ರನ್ನ ಕರೆಸಿ ಸಂಪ್ರದಾಯ ಅವ್ರ ಸಂಪ್ರದಾಯ ಪ್ರಕರಣ ಮಾಡ್ತೀವಿ
ಆ
ಹ ಇದು ಅಲ್ಪಾತ್ಯ ಅಂತ ಈನ್ ಓದಿಸ್ತಾರಲ್ಲ
ಹೌದೌದ ರೀ
ಹಲ್ಪಾತ್ ಮತ್ತೆ ಓದ್ಸಿ ಮೊ ತನ ಗುದ್ಲಿ ಹಾಕಿದ್ರು ಗುದ್ಲಿ ಹಾಕ್ಬೇಕಾದ್ರೆ ಅಲೈ ಅಲಯ ಅಂತ ಆಡದ ಗೊತ್ತೈತೆ
ಹೌದೌದ್ರೀ ಕೇಳಿದ್ದೆ
ನಿಮ್ಗೆಲ್ಲ ಆಡಕ್ ಬರತ್ತಾ
ನಮ್ಗ್ ಗಾಡಕ್ ಬರಲ್ ಏನ್ ತಕ್ ಮಟ್ಟಿ ಮಾಡತೀರ ಅಷ್ಟೇ ರೀ
ಹಾ ಹಾ ಹ ಅದೆಲ್ಲಾ ನಮ್ಮರ್ ಕಡೆ ಎಲ್ಲ ನಾವ್ ಆಡ್ತೀವಲ್ಲಾ ಅದ ಆಡ್ಕಂತ ಗುದ್ಲಿ ಹಾಕ್ಸದ
ಹ್ಮ್ ಹ್ಮ್
ಇವ್ರ ನೇಮದ ಪ್ರಕಾರಲು ಇದ್ಲಿ ಹಾಕ್ಸಿ
ಹೌದ್ರಿ ಈಗ ಹೆಂಗ ಹೆಂಗ ಅದೇ ಟೈಮ್ ಬಂದದಲ್ರಿ ಹಾ ರೀ
ಎರಡ್ ದಿನಕ್ ದೇವ್ರ ಕುಂತ ಮೇಲೆ ಅ ಚಲೋ ರರಿ ಮೂರಮ್ಮ ಆವತ್ತಿಂದ ಚಲೋ ರಾತ್ರಿ ಎಲ್ಲಾ ಅಲಾಯ ಹಕ್ತಾರ ರಾತ್ರಿ ಎಲ್ಲ ಆಡಿ ಒಂದ ದೇವ್ರ ದಪ್ಪನ ಆಗದಕ್ಕಿನ್ನ ಮುಂಚೆ ಒಂದ ದಿನ ಕತ್ತಲ್ ರ್ರಂತೆ ಮಾಡ್ತಾರ ಕ ಮತ್ತಲ್ ರಾತ್ರಿ ಅಂತ ಅಂದ್ರ ದೇವ್ರ ಸವಾರಿ ಹೇಳ್ತವ್ರಿ
ಹಾ ರೀ
ದವರ್ ದವ್ರ ಸವಾರಿ ಎದಗಸಿಂದ ಗಂಗಾ ಸ್ಥಳಕ್ಕೆ ಹೋಗಿ
ಹ್ಮ್
ಇದುದು ಇದ ಇರ್ತೈತಿ ಅಲ್ರಿ ಕೆಂಡ
ಹಾ ರೀ
ಕೆಂಡ ಬೆಂಕಿ ಕಿಕ್ಕ್ ಕಂಡಲ್ಲ ತುಳಿತರ್ ಅಂದ್ರೆ ಏನಾಗಲ್ಲ ನಾವು ಎಲ್ಲ ತುಳಿತಿವಲ್ಲ ಏನ ದೇವ್ರ ಪವಾಡ ಅಂತ ತಾವ್ ಏನೋ ಗೊತ್ತಿಲ್ಲ. ಏನ್ ಆಗಲ್ರಿ ಕೆಂಡ ತುಳದು ಆಮೇಲೆ ದೇವ್ರ ಸವಾರಿ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾವ ಅವಾಗ ಆರಂಭ ಆಗ್ತಾವಾಗ ಮನೆ ಮನೆಗ್ ಹೋಗಿ ನೀರ್ ನೀಡ್ ಕಸ್ಕೊಂಡು ಏಳ್ಕ ಮನೆ ಇರ್ತವ ಅಂದ್ರೆ ಕೆಲವೊಬ್ರು ಬೇಡ್ಕೊಂಡಿರ್ತಾರ
ಹಾರಿ
ಅವ್ರಿಗೆಲ್ಲ ಹೇಳ್ತಾನ ದೇವರು ಹಿಂಗ ಆಗೈತಿ ಹಂಗ ಆಗೈತಿ ಅಂತ ಹೇಳ ಅರಿಕೆಲ್ಲ ಮನೆ ಅರಿಕೆ ಮನೆಗಳ ಇರ್ತಾವಲ್ಲ.
ಹ್ಮ್
ಕೆಲವರು ಕೇಳಾರ ಕೇಳ್ತಾರ ಹಂಗಗೆಪ್ಪಾ ಹಿಂಗಪ್ಪಾ ಅದಾಗಿಲ್ಲ ಇದಾಗಿಲ್ಲ ಅಂತ ಕೇಳ್ತಾರ
ಹಾರಿ
ಹ ಹಂಗ ಹಿಂಗ ಅಂತ ಹೇಳ್ತಾರ. ದೇವರು ಇಡ್ತಾರ ಹೇಳಿದ್ಮೇಲೆ ಕೆಲವೊಂದು ದೆವಗಳನ್ನ ಎದ್ ಬಿಡ್ತಾವ ನಡಬರ್ಕ ಹು ಆ ಅಂತ ತಡಿ
ದೆವನ್ನಯ ಇರ್ತ ಅಂತ ಹಂಗೆ
ಹಾ ಅದೆ ಏನೋ ಗೊತ್ತಿಲ್ರಿ ದೆವ್ವ ಎದ್ ಬಿಡ್ತಾವ ಒಬ್ಬೊಬ್ರ ಮಯಗ ಬಂದ್ಬಿಡ್ತಾವ.
ಹ್ಮ್ ಹ್ಮ್ ಹ್ಮ
ಬರ್ತಾವ ಮತ್ತೆ ಆ ದೇವ್ರದ ಆಧಾರ್ ಪಾದಾರ್ ಹಚ್ಚಿ ಸ್ವಲ್ಪ ಅಲ್ಪಾತಿ ಪಲ್ಪಾತಿ ಊದಿದ್ರಂದ್ರ.
ಹ ಅದೇ
ಅವಾಗ್ ಒ ತೌವು ಆಮೇಲೆ ಅದಾದ ಇದಾಗಿರ್ತೈತಿ ಅದ ಅದಬ ಕೂಡ್ಲೆ ಮತ್ತ ಸಂಜೆಕ್ಕ ಮುಂಜೆಲ್ಲ ಆಗಿರ್ತೈತ್ ನಾಕ್ ಗಂಟೆ ಹಂಗೆಲ್ಲ ಎಲ್ಲಾ ಅವಾಗಿಂತ ಅಲ್ಲ ಸ್ಟಾರ್ಟ್ ಮಾಡ್ತಾರ. ಅಲ್ಲ ಆಡ್ಬಕ್ಂತಸಲ್
ಹ್ಮ್ ಹ್ಮ್
ಆವಾಗಿಂದ ಅಲೈ ಸ್ಟಾರ್ಟ ಮಾಡಿಗಸ ಬೆಳತನ ಅಲ್ಲೇ ಆಡ್ತಾರ ಅವರ ಏಕ
ಹಾರೀ ಕಂಟನ್ಯೂ ಹಂಗರಿ
ಹ್ಮ್ ಏಕ ಅವತ್ತು ಮರ್ದಿನ ದಪ್ಪನ ಇರ್ತೈತ್ರಿ ಅಂದ್ರೆ ದೇವ್ರ ಹೋಗೋದಿನ ಇರ್ತೈತಿ ಮ ಮರ್ದಿನ ಮೋರಮ ಕೊನೆ ದಿನ ಅದು.
ಹಾ ರೀ
ಏಕಾವತ್ತಂದು ಏಕ ಆಡೋದು ಆ ಸಂಜೆ ಐದು ಐದುವರೆ ತನ ಆಡೋದು ಏಕ. ದೇವರು ಅವ ಗಂಂಗಾ ಸ್ಥಳಕ್ಕೆ ಹೋಗಿ ಇದ ಮಾಡತನ
ಹಾ ರೀ
ಹೇ ಆಡ್ಕೊಂತ ಹೋಗದು ದೀಮನ್ಸರ ಹಾಕರೆಲ್ಲ ದೀಮನ್ಸರ ಹಕ್ತಾರ ಅವತ್ತೇ
ಹೌದ್ ತಿಂದಿನ
ಇತೈತಲ ಅವತ್ ಸಂಜಿ ಸಂಜೆ ಕಡ್ಚ್ ಟೈಮಿಗೆ
ಹಾ ಅದೆ
ದಿಮನ್ಸರ್ ಹಾಕಿ ಮತ್ತೆ ಹು ಎಲ್ಲಾರ ಬೇಡ್ಕೊಂಡಿರ್ತಾರ್ ಊರ್ ತುಂಬಾ ಎಲ್ಲಾರು ಬೇಡ್ಕೊಂಡಿರ್ತಾರೆ. ತ್ತರ ಊರ್ ತುಂಬ ಬ್ಯಾಟ್ರಿ ಬಿಳ್ತಾರ್ ಹಾ ಓತೆಲ್ಲ ಕಡಿತಾರ, ಅವ್ರೇ ಬಂದ್ ಚೂರಿ ಗೀರಿ ಹಾಕ್ತರ.
ಹ್ಮ್ ಹ್ಮ್ ಬ್ಯಾಟಿ ಎಲ್ಲಾ ಮಾಡ್ತರ್ ಅಂದಂಗಯ್ತ್ ಅಕಡ್ ನಿಮ್ ಕಡೆ ಎಲ್ಲಾ
ಹ್ಮ ಬ್ಯಾಟಿ ಜಗ್ಗೆರೆ ವರ್ಸ ವರ್ಸ ಒಂದೊಂದು
ಹೌದೌದು ಏನ್ ಎಲ್ಲಾರ್ ಕೂಡಿ ಮಾಡ್ತಿರನ ಮನೆಗೊಂದಂದಂತ್ರಿ
ಹಾ ಮನಿಗ್ ಒಂದೊಂದ್ ಅಂತ್ ತಗಿಸಿ ಮಾಡ್ತಾರ, ಅವ್ರು ಬೇಡ್ಕೊಂಡರ್ ಮಾಡ್ತಾರ ಕೆಲೊಬ್ರು ಬೇಡ್ಕೊಂಡಿರಲ್ಲ, ಹಂಗಂತ ಏನ್ ಇಲ್ರಿ ಆಲ್ಮೋಸ್ಟ್ ಊರ್ ತುಂಬ ಮಾಡಿರ್ತಾರ್ ಕೆಲೊಬ್ರು ಕೆಲೊಬ್ರು ಅಲ್ಲೊಂದು ಇಲ್ಲೊಂದ್ ಒಬ್ರು ಒಬ್ರು ಉಳ್ಕೊಂಡಿರ್ತಾರೆ
ಹಾ ಹಾ ಹೌದ್ರಿ
ಮಾಡಿ ಪಕ್ಕೀರ್ಗಳ್ ಅಂತಿರ್ತಾರಲ್ಲ
ಹ ರಿ
ಅವ್ರ್ ಪಕ್ಕೀರಿಗ್ ಕರ್ಸಿ ಫಸ್ಟ್ ಊಟ ಮಾಡ್ಸದ್ ಪಕ್ಕಿರ್ ಸಾಬ್ಗಳಿಗೆಲ್ಲ
ಹಾ ಹಾ
ಅವ್ರು ಲಾಡಿ ಪಾಡಿ ಎಲ್ಲ ಕಟ್ಕೊಂಡಿರ್ತಾರೆ ಅವ್ರು ಕೈಗೆ
ಹೌದೌದು
ಹಾ ಅವ್ರ್ಗ್ ಊಟ ಮಾಡ್ಸಿ ಯಾವ್ದ್ ದಪ್ನ ಆಗ ಟೈಮಿಗೆ ಲಾಡಿ ಬಿಚ್ಗೆಸಂದು ದೇವ್ರ ದೇವ್ರಾಗ ಹಾಕದು
ಹ್ಮ್
ಹ ಹ ಕೆಲವೊಬ್ರು ಮಂಡಾಳ್ ಹೋಗಿತಿ ಅಂತ್ ಬೆಡ್ಕಂಡಿರ್ತಾರ, ಕೆಲ್ವೊಬ್ರು ಉತ್ ಉತ್ತಿ ಕೊಬ್ರಿ ಹೋಗಿತಿ ಅಂತ್ ಬೆಡ್ಕಂಡಿರ್ತಾರ
ಹಾ ರಿ
ಕೆಲವೊಬ್ರು ಕ್ವಿಂಟಲ್ ಗಟ್ಲೆ ಸಕ್ರೆ ಕೊಡ್ತನಿ, ಐವತ್ ಐವತ್ ಕೆ ಜಿ ಗಟ್ಲೆ ಸಕ್ರೆೆ ಕೊಡ್ತಿನಿ ಅಂತ್ ಬಿಡ್ಕೊಂಡಿರ್ತಾರೆ
ಹ್ಮ್
ಅದೆಲ್ಲಾ ಹೋಗಿ ಆ ದೇವ್ರಿಗ್ ಕೊಡೋದು.
ಹೌದೌದ್ ಅಂದ್ರೆ ಆಚರಣೆ ಅದೆಲ್ಲಾ ಜೋರಾಗಿರುತ್ರಿ ಅವತ್ತೊಂದ್ ದಿನ
ಹಾ ನಮ್ ಕಡೆ ಎಲ್ಲ ದೇವ್ರನ್ನ ಅದೇ ದೇವ್ರನ್ನ ಜಾಸ್ತಿ ನಂಬ್ತಿವಲ್ಲ ನಾವು
ಹಾ ಹಾ
ಹಂಗಾಗಿ ಅದನ್ನ ಸ್ವಲ್ಪ ನಾವು ವಿಜೃಂಭಣೆ ಇಂದ ಆಚರ್ಸ್ತೀವಿ ಯಾವ್ದಕ್ಕೂ ಕೊರ್ತೆ ಆಗಲ್ಲ ಯಾನಕ್ ಕ್ಕಾಗಲ್ಲ ಪೊಲೀಸೊರು ಎಲ್ಲಾ ಬಂದಿರ್ತಾರ
ಆ ರಿ
ಹ್ಮ್ ಅವ್ರೆಲ್ಲ ಬಂದು ಸೆಕ್ರೆಟ್ ಎಲ್ಲಾ ಕೊಟ್ಟಿರ್ತಾರ ಹಂಗೆ ಕೆಲ್ವೊಂದು ಆಗ್ದೆ ಇರೋರ್ ಜಗಳ ಮಾಡ್ಕೊಂತಾರ ಕೆಲವ್ರು ಹಂಗೆ ಜಗಳ ಮಾಡಲ್ಲ
ಹೌದ ಹಂಗೇರಿ ಹಂಗಾಗಿ ಸುಮ್ನ್ ನಮ್ಮುರಗು ಕಮ್ಮಿ ಆಗತ್ರಿ ಅಂತ ಪರೆನ್ ಗ್ರ್ಯಾಂಡಗ್ ಆಗಲ್ರಿ ಅದ
ಹಾ ಹಾ
ಅದೇ ಯಾರಾದ್ರು ಆಗ್ದೇ ಇರೋರು ಸ್ವಲ್ಪ ಜಗಳ ಮಾಡಿದ್ರ ಮತ್ತೆ ಅದನ್ನೇ ದೊಡ್ಡದ್ ಮಾಡ್ಕೊಂಡ್ ಕೊಡ್ತಾರ್ ಅಂತಾ.
ಹೌದೌದ್ರಿ ವಾಸಲ್ಲ ನಮ್ ಊರ್ ಕಡೆ ಎಲ್ಲ ಒಂದು ದೊಡ್ ಜಗ್ಳನೇ ಆಗ್ಬಿಡುತ್ ಹಂಗಂತ್ ಹೇಳಿ ಹೊಡೆದಾಟ ಇವು ಸಾ ಅವ್ರೆಲ್ಲ ಸ್ವಲ್ಪ ಏಜಿಗ್ ಬಂದಿರ್ ಆತವಾ ಬಿಸಿ ರಕ್ತ ಬೇರೆ
ಹೌದೌದು
ಅವ್ರಿಗ್ ಹೊಡ್ದ ಪ್ಪ ಕೊಡ್ದ ಅವು ಕೊಡ್ದ
ಹ್ಮ್ ಹ್ಮ್
ನೀ ಈ ತರನೇ ಜಗ್ಗೆರ ಈಗ ಈಗಂತ್ರ ಇಂಥವೆೆಲ್ಲಾ ಜಗ್ಗೆ ನೋಡ್ತವಿ ನಾವಂತ್ರ ನ ಮೂರ್ ಕಡೆ ಎಲ್ಲ ಬರಿವೇ ಬರೀ ಜಗಳ ಜಗಳ ಜಗಳ ಆ ಮಂದಿಗ್ ಕಣ್ರಿ ಈ ಮಂದಿಗ ಆಗಲ್ಲ ಈ ಮಂದಿಗ್ ಕಂಡ್ರ ಆ ಮಂದಿಗ ಆಗಲ್ಲ
ರಿ ಏನಕ್ಕೆ ಬೇಕ್ರಿ ಅದೆಲ್ಲ ನ್ದ ಈಗಿಂದ ಅನ್ಕತ್ರಿ
ಹಂಗ ಹಿಂಗ ಮಾಡಿ ಹೆಂಗ ಮೋರಾಮ್ ಒಂದ್ ಮುಗ್ದ್ ಬಿಡ್ತೈತೆ ಮೋರಮ್ಮ್ ಬಂದಾಗ ಎಲ್ಲಾರ್ಗ ಜಗಳ ಹಗಳು ನೆನಪ ಆಗ್ತ
ಹಾ ರ
ಹೋಳ್ಕಿ ಟೈಮ್ನಾಗ ನೆನ್ಪಾಗಲ್ಲ ಅದೇ ಟೈಮಿಗೆ ನೆನ್ಪಾಗಬಡ್ತವು
ಹೌದೌದು
ಹ
ಇರ್ಲಿ ಬಿಟ್ ಮತ್ತೆ ಮಾಡ್ತನ್ರಿ
ಹಾ ಸರಿ
ಸರಿ ಹ